ಹಲೋ ಹಲೋ ಹಲೋ ನಮಸ್ತೆ ಹಲೋ ನಮಸ್ಕಾರ ಹಾ ನಾ ಆರಾಮಿದ್ದೇನೆ ನೀವು ಆರಾಮಿದೀರಾ
ಹಾ ಹ ಸ
ಉಕ್ಷ ಹ ಹಾ ನಾನ್ ಆರಾಮಾಗಿದ್ದೇನೆ ನೀವು ನನ್ನ ಹೆಸರು ಅರುಂಧತಿ ಅಂತ ನಿಮ್ಮ್ ಹೆಸರು ಎ
ಹನುಷ
ಏನ್ ಮಾಡ್ತಿದ್ದೀರಾ ಹೌದಾ ನನ್ ಹೆಸರು ಅರುಂಧತಿ ಅಂತ
ಹ ಮಪಸ್ ಆಗ್ತಲ್ಲತ್ತು ಕಜ ತ
ಹೌದಾ
ಹ್ಮ
ಹಾ ಹಲೋ
ಹ್ಮ
ನಾನೀಗ ಎಂಜಿನಿಯರಿಂಗ್ ಓದ್ತಿದ್ದೀನಿ ನೀವು
ನಾನ ಎಲ್ಲಿದ್ದೀರದು ನೀವು
ಹ್ಮ್ ಬೆಂಗಗಳೂರಲ್ಲಿ ಬೆಂಗಳೂರಲ್ಲಿ ಹಾಸ್ಟೆಲ್ ಇದೇನೆ
ಹ್ಮ
ಊಟ ಆಯ್ತಾ ನಿಮ್ದು ಹಾ ನಂದಾಯ್ತು ನಿಮ್ದ ಹಾ ನಂದು ಆಯ್ತು ನಂದು ಅನ್ನ ಸಾಂಬಾರ್ ನೀವು
ನ ಇವತ್ತು ಎಲ್ಲ ಮತ್ತ
ಹ
ಹ್ಮ್
ಮತ್ತೆ ಏನ್ ಮಾಡ್ತಿದ್ದೀರಾ ಈಗ
ಹಲೋ ಹಲೋ ಹಲೋ
ಏನ್ ಅಂತಿದ್ದೀರಾ
ಸಡ್ಕಬೇಕುಬ ಅಂತ ನಿನ್ ಕಳಜ ಇದೆ
ಹೌದಾ
ಹ್ಮ್
ಏನ್ ಈಗೇನ್ ಎಕ್ಸಾಮ್ಸ್ ಇದಾವ ನಿಮ್ಗೆ
ಹ್ಮ ನಾಳೆ ಎಕ್ಸಾಮ್ ಇದೆ ನಿಮಗೆ ಅದು ಕುಡ್ತಾರ ಆಗ್ಬೇಕು ಹ ಹೌದು ನಿಮ್ಗೆ ಏನ್ ಎಕ್ಸಾಮ್ಸ್ ಇದಯಾ
ನಮ್ಗೆ ಹಲೋ ನಮ್ಗೆ ಈಗ ಸದ್ಯಕ್ಕೆ ಎಕ್ಸಾಮ್ಸ್ ಇಲ್ಲ ಹಲೋ
ಹೌದಾ ಹ
ಅ ನಮ್ಗೆ ನಿಮ್ದು ಎಕ್ ಸೆಮ್ ಎಕ್ಸಾಮ್ ಯಾವಾಗ ಸ್ಟಾರ್ಟ್ ಮೂಗ ಅಂದ್ರೆ ಪ್ರಾರಂಭ ಆಗೋದು
ತಿಂದಲ್ಲ
ಹೌದಾ ಮುಗಿದ್ಮೇಲೆ ಎಲ್ಗಾದ್ ಪ್ರವಾಸಕ್ ಹೋಗ್ಬೇಕು ಅಂತ ಏನಾದ್ರು ನ್ನ್ ಮಾಡ್ತಿದ್ರಾ
ಹಾ ಹೌದು ನಾವು ಪಾಂಡಿಚೇರಿ ಆದ್ರರು ಇಲ್ಲಾಂದ್ರೆ
ಹ
ಹ ಮಹಾರಾಷ್ಟ್ರ ಇಲ್ಲಾಂದ್ರೆ ವೈಜಾಗ್ ಹೋಗ್ಬೇಕ ಅನ್ಕಂತಿದೀವಿ
ಹೌದಾ ನಾವು ದೂರ್ಸಾಗರ್ ಮತ್ತೆ ಗೋವಾ ಹೋಗ್ಬೇಕು ಅನ್ಕೊಂಡಿದ್ದೀವಿ ಇನ್ನ
ಹೌದಾ ಯಾರಾರು
ನಾನು ನಮ ನನ್ ಜೊತೆ ಇರೋ ನಮಗೆ ಹೇಳ್ತಯರ ಜೊತೆ
ಹೌದಾ ಎಷ್ಟ್ ಜನ ಹೋಗ್ತಿದ್ದೀರಿ ನೀವು ನಾನು ನಮ್ ನಮ್ ಗೆಣತಿಯ ಜೊತೆವ ಇಲ್ಲಿಲ್ಲ ಜೊತೆ ಎಕ್ಸಾಮ್ಸ್ ಆದ್ಮೇಲೆ ಸ್ವಲ್ಪ ರಿಫ್ರೆಶ್ ಬೇಕಂತ ಹೋಗ್ಬೇಕ ಅನ್ಕನ ಇದ್ದೀವಿ
ನಾವು ಒಂದ್ದ್ನೈದು ಜನ ಹೋಗ್ತಿದೀವಿ ಅಂದ್ರೆ ನಮ್ ಜೊತೆ ಆ ಅಕಂದ್ರು ಬರ್ತಾರೆ ನೀವು ನೀವೆ ಎಷ್ಟು ಜನ ಹೋಗ್ತಿರೋದು
ನನ್ ಜದ ಇದೀವಿ ಅವ್ರ ಜೊತೆ ಹೋಗ್ಬೇಕಂತಿದಿವವಿ
ಹ್ಮ್ ಹ್ಮ್
ಹ್ಮ್ ಇನ್ನ ಹಬ್ಬಲ್ ಮಾಡ್ತಾರ ನಿಮ್ ಕಡ್ರ ಹ ಯಾವ ಹಬ್ಬ ಮಾಡ್ತಾರಾ
ದೀಪಾವಳಿ ಮತ್ತೆ ಸಂ ಸಂಕ್ರಾಂತಿ ಹೋಳಿ ಹುಣ್ಣಿಮೆ
ಹ್ಮ್
ಇದೆಲ್ಲಾ ಮಾಡ್ತಾರೆ
ಹೌದಾ ನಿನ್ಗೆ ಯಾವ ಹಬ್ಬ ಅಂದ್ರೆ ಇಷ್ಟ
ನನ್ಗೆ ಗಣೇಶ ಹಬ್ಬ ಇಷ್ಟ ನಿಮ್ಗೆ ನಿಮ ಕಡೆ ಯಾವ ಜೋರಾಗ ಮಾಡ್ತಾರೆ ಓ ಹೌದಾ
ಹ್ಮ ಮತ್ತೆ ಹಬ್ಬಗಲಗ ಏನ್ ಏನ್ ಮಾಡ್ತರಿ
ಆ ನಮ್ ಹಬ್ಬಗಳಿಗೆ ನಮ ಕಡೆ ಹೋಳಿಗೆ ಮಾಡ್ತಾರೆ ಮತ್ತೆ ಸಿಹಿ ತಿಂಡಿಗಳು ಮಾಡ್ತಾರೆ ಉಂಡೆ ರವೆ ಉಂಡೆ ಇದೆಲ್ಲಾ ಮಾಡ್ತಾರೆ ಮಾತಾಡಿದ ಮಾತಕೊಂಡು ತಬಯತ
ಇನ್ನ
ಹಾ ಹೇಳಿ
ನ ಏನ್ ಮಾಡ್ತಿದ್ದೀರಿ ನೀವು
ಆಯೋ
ಎಲ್ಲೆಲ್ಲಿ ಹೂ ಅಡ್ಡಾಡ ನೀವು ಈಗ್ತಾನ
ನಾವು ಬಾಗಲ್ಕೋಟೆ ಬಾಗಲ್ಕೋಟೆ ಹೋಗ್ವಿ ಮಹಾರಾಷ್ಟ್ರ ಹೋಗಿದ್ವಿ ಮತ್ತೆ ಆವ್ನಿಗೆ ಹೋಗಿದ್ವಿ ಮುಳ್ಬಾಗಲ್ ಕಡೆ ಹ ಮತ್ತೆ ಆಯ್ತು
ಹ್ಮ್ ಹೌದಾ ತಿರುಪತಿ ಹೆಂಗಿದೆ
ತಿರುಪತಿ ಚೆನ್ನಾಗಿದೆ ಚೆನ್ನಾಗಯ್ತು ದರ್ ನಾವು ಅಲ್ಪಿರಿಮೆಟ್ಲ್ ಎತ್ಕೊಂಡ್ ಹೋಗಿದ್ವಿ
ಅಲ್ಪಿರಿ ಹೋಗಿದ್ರಾ ಅಲ್ಲಿ ಚಛಲೋ ಇರ್ತತಲ್ಲಾ ಅಲ್ಪಿರಿ ಮ
ಹಾ ಮಸ್ತ ಚಲ ಆಡ್ತ
ಹ್ಮ್ ನಾವವು ಹೋಗ್ ಬಂದಿವವಿ ನಮ್ಗೆಲ್ತಿಯ ಜೊತೆ ಅಲಪಿರಿಗೆ
ಹೌದಾ ಹ್ಮ ಅದೇ ಹೋಗುವಾಗಲ್ಲ ಪ್ರಾಣಿಗಳೆಲ್ಲ
ಹಾ ಹೌದು
ಇರುತ್ತೆ ಇದಕ್ಕೆ ಹ್ಮ್ ಮತ್ತೆ ಮತ್ತೆ ಮತ್ತೆ ನೀವೆ ಎಲ್ಗಾದ್ ಹೋಗ್ಬೇಕು
ನಾ ಅಂದ್ರೆ ವೈಜಾಗ್ ಅಂತನ ಕತೀನಿ ಬೀಚಸ್ ಇರ್ತವಲ್ಲ
ಡಿದರ
ಬೀಚ್ ಇಯಲ್ಲ ಬೀಚ್ ಹೋಗ್ಬೇಕಂತಿದೆ ನೀವ ಎಲ್ಲಿಗಾದ್ರೂ ಬೀಚ್ಗೆ ಹೋಗಿದ್ರಾ
ಹಾ ಹ ತರ ಹೋಗಿದ್ದೆಮ ಎರಡ್ ಕಡೆ ಹೋಗ್ ಬಂದಿದ್ದೀನಿ ನಾನು ಭ ಮುರುಡೇಶ್ವರ ಅಂದ್ರೆ ಮುರುಡೇಶ್ವರ ನಾವು ಸ್ಕೂಲ್ ಕಡೆಯಿಂದ ಟ್ರಿಗೆ ವರೆ ಮೂರು ದೇಸರ ಹೋದಾಗ ಅಷ್ಟೊಂದನ್ ಬೀಚ್ ಒಳಗ ಆಟ ಆಡಕ್ ಬಿಟ್ಟಿಲ್ಲ ನಮ್ಗೆ
ಹಾ
ಮಲ್ಪೆ ಬೀಚ್ಗೆ ಹೋದಾಗ ಆಟ ಆಡಿ ಇಲ್ಲ ಇಲ್ಲ ಸಮಯ ತುಂಬಾ ಕಮ ಕಡಿಮೆ ಆಐ ಇತ್ತು ಅಂತ ಜಾಸ್ತಿ ಎಲ್ಲಾ ಕಡೆ ಕರ್ಕೊಂಡ್ ಹೋಗ್ಲಿಲ್ಲ ನಂಗೆ ಹ
ಇನ್ನು ಅನ್ನ ಚಛಲಮು ಇಲ್ಲಾಂದ್ರೆ ಹ್ಮ್ ಮತ್ತೆ ಯಾವವುದೋ ಇದೊಂದ ಅನ್ನ ಚಲಮ್ಮ ಹಂಪಿ ಮಂತ್ರಾಲಯ ಇದಕ್ಕೆಲ್ಲಾ ಹೋಗಿದೀರಾ ನೀವು
ಆ ಮಂತ್ರಾಲಯ ಇನ್ನೂ ಒಂದ್ಸಲನ ಹೋಗಿಲ್ಲ ಹಂಪಿ ಹೋಗಿದ್ದೆ ಹಂಪಿ ಚಿತ್ರದುರ್ಗ ಮತ್ತೆ ಮೈಸೂರು ಇವೆಲ್ಲ ನೋಡ್ಕೊಂಡ ಬಂದಿದ್ದೀನಿ ಚೆನ್ನಾಗಿದೆ ಆ ಕಡೆ ಎಲ್ಲ ಜಾಗಗಳು ಅಂದ್ರೆ ಆಗಿಂದ ರಾಜರಕೋಟೆಗಳು ಅವೆಲ್ಲ
ಹ್ಮ್ ಹ್ಮ್ ನಿಮ್ಗೆ ಏನಂತ ಇಷ್ಟ ತಿದಿನಲ್ಲಿ ಹಲೋ
ಮತ್ತೆ ಜಾಮೂನು ಸಿಹಿ ತಿಂಡಿಗಳಲ್ಲಿ ಇದಿಷ್ಟ ಆಗುತ್ತೆ ನಿಮ್ಗೆ
ಹ್ಮ ಹೌದು ನಾನೀಗ ಹೋಳಗ ಅಂದ್ರೆ ಜಾಸ್ತಿ ಇಷ್ಟ ಪಾನಿಪುರಿ ಮತ್ತೆ ಇದು ಸ್ಯಾಂಡ್ವಿಜ್ ಹತ್ರಲ್ಲ ಹ್ಮ್ ನಮ್ ಕಡೆ ಹ ಬರಲ್ಲ ಬಟ್ ನಮ್ ಸೈಡ್ ಮಾಡ್ತಾರ ಹೋಲ್ಗೆ ಫೇಮಸ್ ಹ ರೊಟ್ಟಿ ಇವೆಲ್ಲ ಬಟ್ ನಾವ್ ಮಾಡ
ಓ ರೊಟ್ಟೆ ನಿಮ್ ಕಡೆನು ಮಾಡ್ತೀರಾ ಹೌದಾ ಹ್ಮ ಮತ್ತೆ ಅಡ್ಗೆಯಲ್ಲಿ
ಹಾ ಎಲ್ಲಾ ಎಷ್ಟ ಚಲೋ ಮಾಡ್ತಾರ ಅಮ್ಮ ಮಾಡಿದ್ದ ಅಡಗೆ ಎಲ್ಲಾ ಇಷ್ಟ ಆಗುತ್ತಾ ಜಾಸ್ತಿ ಇಷ್ಟ ಅನ್ನೋದ ಅಂದ್ರೆ ನಾವು ನಾನ್ ವೆಜಿಟೇರಿಯನು
ಹ
ಏನು
ಹೌದಾ
ನಾನ್ ವೆಜಿಟೇರಿಯನ್ ಜಾಸ್ತಿ ಸೈಕ್ ಮಾಡ್ತಾರೆ ಮೊಮ್ಮಿ ಹ್ಮ್ ನೀವು ನೀವು ವೆಜ್ ನಾನ್ ವೆಜ್
ಹಾ
ಹಲೋ
ಹಾ ಅದೇ
ಹಲೋ
ಹ ಏನ್ ಮಾಡ್ತೀರಿ
ಹಲೋ
ನಿ ಹಯ
ಕೇಲ್ಸಕ್ಕತತಾ
ಹೌದಾ ವೆಜ್ ವೆಜ್ ಹಿ
ಹಾ
ಬೇಡ್ತ ಎಲ್ಲ ಮಾಡ್ಕೊಡ್ ನೀವು ನೀವು ಓದ್ಕೊತಿದ್ದೀರಾ ಅಲ
ಹ ಇಲ್ಲ ಓದ್ಕೋಬೇಕ ಅಂದಕ ಬಟ್ ಆಗ್ತಿಲ್ಲ ಅಂತಾನ ಕಾಲೋಚ್ಚಿದ್ದು ಸ್ವಲ್ಪ ಬೇಜಾರು ಅನ್ಸ್ತು
ಹ್ರೆ ನ ಮತ್ತೆ ಸರಿ ಮಾಡ್ತೀರಾ ನಾಳೆ ಎಕ್ಸಾಮ್
ಹಾ ಎಕ್ಸಾಮ್ ಓದ್ಕೋಬೇಕ ಇನ್ನು ಇನ್ನ ನಿಮ್ ಕಡೆ ಏನ್ ಫೇಮಸ್ ತಿಂಡಂಡಿನಲ್ಲಿ
ಬು ಅಲ್ವಾ
ಏನು
ಹಲೋ ಹೇಳಿ ಹಾ ಎಷ್ಟು ಎಕ್ಸಾಮ್ಸ್ ಚರ ಮ ನಾಳೆ
ಹಾ ನಿಮ್ ಕಡೆ ನಮಗ್ ಒಂದೇ ಇರೋದು ನಾಲ್ ಹಾ ಕೆಲ್ಸಕ್ ಆತತಿ ನಳೆ ಇರೋದು ಒಂದೇ ಎಕ್ಸಾಮು
ಹ್ಮ್ ಹ್ಮ್
ನಿಮ್ ಕಡೆ ಏನ್ ಫೇಮಸ್ ದೋಸೆ ಅಂದ್ರೆ ಎಷ್ಟಂದ ನಿಮಗ
ಫೈನ್ ಸ್ಟಾರ್
ಹ್ಮ್ ಯಾವ ದೋಸ ಅಂದ್ರ ಅಷ್ಟೋ ನಿಮ್ಗ
ನನ್ಗೆ ಕಲನುಸ ಹ್ಮ್
ಹೌದಾ ಯಾವತ್ತಾದ್ ದಾವಣಗೆರೆ ಬೆನ್ನೆ ದೋಸೆ ಇಲ್ಲಾದ್ರೂ ಹೋಗ ದಸ ತಿದ
ಹಾ ನನ್ಗೆ ಹೇಳ್ತತೆ ತಿ ಹಳ್ವಾಗಲ್ ಮೂಳ ಪಾಗಲ್ ದಸ ತನ್ಲ್ಲಿತೆ
ಹೌದು ಹ್ಮ್
ನೀವು ತಿಂದಿದ್ದೀರಾ
ಹಾ ನಾನು ಮುಲ್ಬಗಲ್ ದೋಸೆ ತಿಂದಿಲ್ಲ ಬಟ್ ದಾವಣಗಿರೆ ದೋಸೆ ತಿಂದಿದ್ರೆ
ಹೌದಾ ಅದು ತುಂಬಾ ಮುಖ್ಯ ಅ ಇದು ಫೇಮಸ್ ಸಲವದು ದಾವಣಗೆರೆ ಬೆಣ್ಣ ಹ್ಮ್ ಹ್ಮ ಸರಿ ಓದ್ಕೊಳ್ಳಿ ಹಾಗಾದ್ರೆ ಮತ್ತೆ ಬೇಜಾರಾದಾಗ ಕಾಲ್ ಮಾಡಿ
ಹಾ ಸರಿ
ಹಾ
ಹ್ಮ